ಹಲೋ ಹಲೋ ಹೇಳಿ ಬ್ರೋ ಯಾವೂರು
ನಂದ್ ಇದೆ ಬುದನೂರು
ಬುದ್ನೂರಾ ನಮ್ದು ಇದು ಹಳ್ಳಿಗಿಡ
ಹಂಗ ಹೊಸದ ನಾತ ನೋಡಿ ಕರೆವ ಲೆ
ಮತ್ತೆನ್ ಮ ಮತ್ತ್ ಮತ್ತೆ ಏನ್ ಮಾಡಕ್ ಬಂದಿರಿ ಬ್ರೋ.
ಏನಿಲ್ಲ. ಊಟ ಆಯ್ತ್ ಇವಾಗ ಜಸ್ಟು ನಿಮ್ದು.
ನಮ್ದ ಹಾಗೆ. ಎ ಇನ್ ನಮ್ಮ್ ಊರದ ಬಸ್ಸು ಅದು ಯಾವ ಒದ್ ಹಾ
ಹಾ.
ಬಸ್ ಪ್ರಾಬ್ಲಮ್ ಹೋದಿದೀ ನಮ್ಗೆ ಕಾಲೇಜ್ಗೆ ಹೋಗಬೇಕ್ ಈಗ.
ಹೌದಾ ಹ್ಮ್.
ಅದಕ್ಕೆ ಲೇಟ್.
ಅದ ಏನ್ ತಾವ ನಮ್ಮನ್ ಹೋಗವಿ ಬಸ್ ಮ್ಯಾನೇಜರ್ ಗೆ ಸ್ಟ್ರೈಕ್ ಕೊಡ್ರಿಕ್ ನೀನೇನಂದ್ರೆ ಇಪಾಟಿಗ್ ಹೊಡದಾಕ್ ಬಿಡ್ತೀನಿ ಅಷ್ಟೇ ಏಯ್
ನಮ ಇಲ್ಲದಂದ ರೀಲ್ಸ್ ಅಲ್ಲಿ ಯಾರ ತೇರ್ಕೊಂಡಾರೆ ಹಂಗ ಹಿಂಗ ಅಂತ ಅವ್ರೆಲ್ಲಾ ರೀಲ್ಸ್ ಬಿಡ್ತಿದಾರ ಅವರು ಸುಮ್ ಸುಮ್ಮನೆ ಅವರು ಯಾರು ತಿರ್ಕೊಂಡರೆ ಹಂಗಿಂಗ ಅಂತಾರ ಅವ್ರು ದೀಪೋದ್ರು ಹಚ್ಚಿದ್ರೆ ನಾವು ಫೋನ್
ಸೆಕ್ಸ್ ಸೆಕ್ಸ್ ಮಾಡ್ತ ಸೆಕ್ಸ್ ಮ್ದ ಹಂಗೋ್ದ ರಜಿ ಇದೆ ಬರ್ತೀರಾ
ಹ ನಿಮ್ದ ಎಷ್ಟದಾಗ ಐತೆ
ಒಂದು ಎರಡ್ ಸಾವಿರದಾಗ ಐತೆ
ಹಲೋ
ಹಾ
ನಿಮ್ದ್ ಏನ ಲಾಡ್ಜ್ ಐತಿ ಅಂತ ಅಲ್ಲಾ
ಹಾ ನಮ ದೋಸ್ತಂದ ಐತೆ.
ನಮ್ ಹೆಸನ್ ಐತೆ ಅವ್ನ ಹೆಸರು ಮಲ್ಲಿಕ ಮಲ್ಲಿಕೆ ಅಂತ ಇಲ್ಲಿ ಶಾಪುರ್ದಾಗ ಓಪನ್ ಐತಿ ಅವಂದ.
ಹ ನಮ್ಮ್ ಹತ್ರನ ಒಂದ್ಐತ ಇತ್ತಪ್ಪಾ ಮುಂದೆ ಮಲ್ಲಿ ಮಲ್ಲಿಕಾರ್ಜುನ ಅಂತ.
ನ ಬರೇ ನಂಬಲ್ಲಿ
ನಂಬೈಲಲ್ಲಿ ಹದ್ನೈದದುನೂರು ವರ್ಷಲ್ಲ ಓಡ್ಲಾರತು
ಹ ಅಷ್ಟ ಆ್ಕ ಅಮೌಂಟ್ ನಿತ್ ಜಾಸ್ತಿ ಆಯತು ಲಿಲ್ವಾ
ನಂಬೈ ಜಾಸ್ತಿನೇ ಸಿಲ್ಲೋಡ್್ದ ಮಲ ಸಿಿಲ್ಲಡ್ದ ಬೇಕಂದ್ರೆ ಮೇ ಸಿಿಲ್ಲೋರ್ದ ಅಂದ್ರ ಹದ್ಿನೈದು ಐನೂರ ಸಿಲ್ಲೋಳ್ಳಾರದ ಅಂದ್ರ ಹದ್ಿನೈನೂರ ಹ ಅ
ಭೀಮನ
ದೇವರಾಜ್ ಜನರ್ ಚೆಕ್ ಚೆಕಿಂದ ಹೇಳ್ತಾನದ ಅಲ್ಲಿ ಅರ್ನಲ್ಲ ನೀವ ನೋಡ್ತಿಾ ಯತ ಅ ನಮ್ ಮಾಸಕ ಗಾಡಿ ಕೊಟ್ಟ
ನಮ್ಮಲ್ಲಿ ಮಲ್ಲಿ ಮಲಿಕ ಅಂತಾನ ಅವನೇ ಚಕ್ ಎಕ್ಕ ಎಲ್ಲಾ ಮಾಡೋದು ಅವ್ನೇ ಸಲ್ಮೇಾಲ ಐತದ ಅದಕ್ಕೆ ಮಲ್ಲಿಕ್ ಅಂತ ಅವನ್ ಎಲ್ಲಾ ಮ್ಯಾನೇಜರ್ ಜರಾದ
ೆ ಹೌದ ನಾನ್ ದೇವರಾಜ ಹಬ್ಬ ನಾ ಶಕ್ಷಿ ಎಲ್ಲ ಅವನ ನೋಡ್ತಿದ್ನ ಇವಾಗ ಅವ್ನಿಗೆ ಮ್ಯಾನೇಜರ್ ಮಾಡಿಸಿ ಅಲ್ಲೇ ಬಂದಾರಗೆಲ್ಲ ಸ್ವಲ್ಪ ನೆಕ್ಕಿ ನೆಕ್ಕಿ ಕೊಡತಾನ
ಹಾ ನಮ್ದ್ನ ಐತೆನೆ ನಕ್ಕಿ ಮ್ಯಾಗ ಮ್ಯಾಗ ಮಾಡಂತ. ಯಾಕಂದ್ರೆ ಮಲ್ಲಿಕ ಅವ್ನಿ ಹೇಳತನ್ ಮ್ಯಾನೇಜರ್ ಅವನೇ ಸುಮ್ಮ್ನ ಹಾಳ್ಗೊಳಗಿಟ್ಟದೆ ಅವ್ನು
ದ ಹೌದಾ
ನಿಮಲ್ಲಿ ಒಂದ್ ಕೆಲ್ಸ ಇದೆ ಅಂತಲ್ಲ ಸರ್ ಅದು ಏನಾದ್ರು ಲಗ್ನ ಫಂಕ್ಷನ್ ಅದು
ಹ್ಮ ಇದೇ ಯಾವಾಗ್ ಬರ್ತಾನೆ ರಂಡಿ ಮಗ ನಡಲ್ಲ ಹೋಗ್ ಮನ ಬೇರೆಂಗ ಮ ಇದೇ ತಿಂಗಳು ಇದೇ ತಿಂಗಳ ಬರೀ
ಬ್ರೋ ಈ ಸಾರಿ ಅಮೌಂಟ್ ಬಿಲ್ ಜಾಸ್ತಿ ಹಾಕಸಿ ಬ್ರೋ ಅಮೌಂಟ್
ಹಬ ನ ಹಬಂದ ಹ್ಮ್ ರಾಜ ಕರ್ಕಂಬರಲ್ಲ ಹಾ ಹಾ ನಾಲ್ಪಂದ ನಡ ಚಪ್ಪಲಿೋನ್ ಮಾಡಲ ಫೋನ್ ಮಾಡ ಹ್ಮ್ ಯಾರ್ ಕರ್ದಾರ
ಆಗೋ ಮತ್ತೆ ಕೆಲ್ಸ ಎಷ್ಟ. ಚುದಾಗ ಐತಿ ನಿಮ್ಮಲ್ಲೇ.
ಅದೇ
ಆದ್ರು ಎಷ್ಟ್ ತಿಂಗಳ ಆಗತೆ ನಿಮ್ ಬಲ್ಲಿ ಬಂದ್ ಕೆಲ್ಸ.
ಎಷ್ಟ ತಿಂಗಳ ಆದ್ರ ಆಗ್ಬೋದು.
ಹ ಬ್ರೋ ಅಂದ್ರೆ ಕೆಲ್ಸಕ್ ಬಂದ್ರೆ ನಾವು ನೂರ್ ಜಾಸ್ತಿ ಅಮೌಂಟ್ ಕೊಡ್ಸ್ತೀರ ಅನ್ನ
ಹಾ ಹ್ಮ
ಆದ್ರು ಟೆಂಟ್ ಒಡೆದ್ ಲಗ್ನ ಕುರ್ಚಿ ಕುರ್ಚಿ ಅದ ಹಾಕದ ಇರ್ತಂತಲ್ಲ ಹೌದು ಮತ್ತೆನ್ ಸಮಾಚಾರ
ಏ ಹಊಡ ಅ ಏನಿಲ್ಲ ಅವನ ಅದ್ರಗ ಹಾಕದ್ರಗ ಮಹೇಶ್ ಅವನ ಅದ್ರಾಗ ಇರ್ಲಿ ಬಿಡು ಮಾತಾಡ ಕತೀವಿ ಹ್ಮ ಹಚ್ಚೇನೆ ಎಂದ
ಹ ಊಟ ಅದ ಆಗೇತಿ ಈಗ
ಹಾ
ಹ್ಮ ನಾನ ಇಲ್ಲೇ ಹೊರಗಡೆ ಹೊಂಟಿದ್ದೆ ಕಾಲೇಜಗೆ ಬಸ್ ಅಂತು ಬರ್ತ ಇಲ್ಲ. ಬಸ್ಸದು ಬರ್ಲ ಬರ್ಲಗದ ಅದ್ ಏನ್ ಮಾಡಾಕತ್ತಿದಿ ಬಸ್ ಬರ್ಲಿಲ್ಲ ಗಾಡಿ ಬೈಕ್ ಇ ನಿಮ್ ಬನ್ನಿ ಹಾ ಹಾ ಹೇಳಿ
ಅನ್ನೋ ಒಂದ್ ಲಾಡ್ಜ್ ಇದೆ ಹಾ ನೆಕ್ಕಿ ನೆಕ್ಕಿ ಕೊಡ್ತಾನೆ ನೀವ್ ಎಲ್ಲಾನೂ ಮಾಡ್ಕೋಬೇಕು
ಅವನ್ ನಂಬಲ್ಲಿ ಮ್ಯಾಗಿ ನನಗ ಎಲ್ಲ ಹೇಳ್ತಾನ ಅವ ಹೆಂಗ್ ನೋಡ್ತೆ ಅದ್ರಂಗೆ ಮಾಡ್ಸ್ತನೆ ಅವ್ನು ಹಲೋ ಸೆಕ್ಸ್ ಅಂದ್ರೆ ಸಕ್ ಹಾ ಈ ಬೀರ್ಲಿಂಗೇಶ್ವರ ಅಂತ ಇದ್ ಇಲ್ಲ ನಮ್ದ್ ಇದು ಬೇರೆ ಕಡೆ ಲಿಂಗಸೂರ್ ಇದು
ಬೀರ್ಲಿಂಗೇಶ್ವರ ಅಂತ್ ಒಂದು ಐತಿ ಅದ್ ಲಿಂಗ ಅಂತ ಬಂದೊರ್ಗೆಲ್ಲ ತೋರಿಸ್ತಿದೆ ಅಣ್ಣ ಲಿಂಗ
ಹ ಮಲ್ಕಪ್ಪ ಅಲ್ವ ಜಾಸ್ತಿ
ಹ
ಹ ಏನ್ರಿ ಮೀಡಿಯಾ ಏನ್ ಕಿತ್ಕತೀರಾ ನಂದು ಹಾ ಜಾಸ್ತ ಹ
ಹಾ